ಹ್ಮ್ ಏನಿಲ್ಲೋಲೆ ಆರಾಮ್. ಇಲ್ಲಾ ಮಕ್ಕೊಂಡೇನಿ.
ಹಾ
ರೀಲ್ಸ್ ನೋಡ್ಕೊಂತ ಹಂಗ ಮಕ್ಕೊಂಡಿದ್ನೋ ಅಣ್ಣ. ಹಾ ಮತ್ತ ಏನ್ ನೋಡ್ಬೇಕ?
ಎ ಲೇ ಸಂತ್ಯಾ
ಹ
ಹುಡ್ಗ್ಯಾರಾರ್ಗೋಡ ಮಾತಾಡಿ.
ಏ ನಿಮ್ಮ ಹಂಗ ಅಕ್ಕೆತಿ. ಹಲೋ
ರೀಲ್ಸ್ ಮಾಡಿದ್ರ ಏನ್ ಬರತ್ತ ಹುಡುಗ್ಯಾರ ಕೂಡ ಮಾತಾಡಿ
ರೀಲ್ಸ್ ಮಾಡಿದ್ರ ಏನ್ ಬರ್ತೇತಿ ಪಾ ಅಲ್ಲಿ ಹುಡುಗ್ಯಾರ
ಬಾರೋ ನಾವ ಇಲ್ಲ ನೀವು ನೀವು ಮಾತಾಡ್ತಿರಿ ನಿಮ್ಗ ಆದಾವು.
ಹಾ.
ಇವ್ನಿಗ್ ಆದರೂ ಮಾತಾಡಾವ ಮತ್ತ.
ಯಾರ ಅದರ್ರಿ.
ನಿನಗಲೇ.
ಯಾರದಾರ. ಪ ನಿನಗ ಹಚ್ತೇನಿ ನೀನ ಮಾತಾಡ್ತೀತೇನ.
ಯಾರಿಗ ಹಚ್ಚಾವ್.
ನನಗ ಇಲ್ಲೋ ಮಾರಾಯ.
ಅದೇ ಹೆಚ್ಚಿತೇನಿ ಅಂದೆಲ್ಲ ಯಾರಿಗ ಹಚ್ಚಾವ್.
ಏ ಕಟ್ ಕಟ್ ಬರತೇತಿ ಅಲ್ಲೇ ಆವಾಜ್ ಇದ. ಹ್ಮ ಹಲೋ.
ಹೌದ ಹಾ.
ಹ್ಮ್ ಒಮ್ಮೆ ಜೋರ್ ಬರ್ತೇತಿ ಒಮ್ಮೆ.
ಹಲೋ ಅರ್ನ್ಯ ಏ ಅರ್ನ್ಯ. ಕೆಲತೆತ್ಲಾ ಬೋಸ್ಡಿಕೆ.
ಹ್ಮ್ ಈ ಶಿಂದೊಳ್ಳಿ.
ಹಾ ಹೇಳೋ.
ಪೈಕಯನೆ.
ಇಲ್ಲಿ ಇಲ್ಲ ಇಲ್ಲಿ ಬಾ ವಾಶ್ರೂಮಗೆ ಬಂದೇವಿ ನೀರ್ ತುಂಬಕೊಂಡ ಹೋಗಕ್. ಜಾಕ ಬಚಲಕ್ ಬಂದಿನ ಬಚಲಕ ಅರಬಿ ನೆನಿಇಡಾಕ್.
ಮತ್ತ ಬಕೆಟದಾಗ್ ನೀರು ತುಂಬಕೊಂಡ ಹೋಗಿ ರೂಮ್ ದ ನೇಣಿ ಇಡೋದು ಸಬ್ಕರ್ ಪುಡಿ ಹಾಕಿ.
ಹ್ಮ್ ಹ್ಮ್ ಹ್ಮ್.
ನಿಮಗೈತಿ ಆಕತ್ತ ವಾರಕ್ಕೊಮ್ಮೆ ಮನೆಗ್ ಬಂದ್ ಓಗಸ್ಕೊಂಡ್ ಹೋಗಾಕಾ.
ಹ್ಮ್ ವಾರಕ್ಕೊಮ್ಮೆ ಯಾರ್ ಹೋಗ್ತಾರ್ಲೆ ನಾವ ವಕ್ಕೋತೆವಿ.
ವಕ್ಕೊತಿಧಿ ನಿ ಭಾಳ.
ಹೂ ಮತ್ತ ಒಟರು ಕ ಆರಾಮ್ ಹೇಳ್ತ ಅವರು ಒಕ್ಕೋತ. ವಾರಕ್ಕೊಮ್ಮೆ. ಹ ತಿಂಗಳಗೊಮ್ಮೆ ಹೋಗ್ತವಿಲೆ ವಾರಕ್ಕಮ್ಮೆ ಎಲ್ ಹೋಗ್ತೀವಿ ನಾವ ಊರಿಗೆ. ತಿಂಗಳಿಗೊಮ್ಮೆ ಊರಿಗ ಹೋಗ್ತೀವ ನಾವ ವಾರಕ್ಕೊಮ್ಮೆ ಹೋಗಲ್ಲ.
ತಿಂಗಳಿಗೊಮ್ಮೆ ಹೋಗ್ತಿ ಅದ್ನ ಅರೆ ಮಾಡ್ತೀ ಅಲ್ಲ.
ಹ್ಮ್ ಮತ್ತ.
ಮತ್ತ ನಾವ ಏನ್ ಮಾಡ್ನ ಇಲ್ಲಿ ಆರ್ ತಿಂಗಳುಗಟ್ಟಲೆ ಇಲ್ಲೆ ಇರ್ಬೇಕ.
ಮತ್ ಹೋಗಿ ಆಟದೂರ. ಇಲ್ಲೇ ಇರಂದ್ರೆ ಇರಲಿಲ್ಲ ಹೋಗಿ ಆಟದೂರ ಅನ್ನಿ ಇಲ್ಲೆ ಇರ ಅಂದ್ರೆ ಇರಲಿಲ್ಲ.
ಇರತ್ ನೀ ಯಾವಾಗ ಅಂದಿ ನೀ ಒಂದ ಮಾತ ಇರ ಅಂತ ಅಂದ್ರು ಅಲ್ಲಿ.
ಅಲ್ಲ ಮತ್ತ ನಾಣಸ ಹೊತ ನ. ಹೇಳಿನಿಲ್ಲ ನಿನಗ ಬ್ಯಾಡ ಒಮ್ಮೆ ಬ್ಯಾಡ ಅಂತ ಹೇಳಿದ್ರ ಬಿಡ್ತಾರತ್ತ ಅವ.
ಆಮೇಲೆ ನೀ ನೀ ಆಯ್ತಿ ಲಾ ಹೇಳಿನಿ ಅಂತ ಕುತ್ಬ್ಯಾಡ್.
ಓ ಓ ದೂರಗಿರ ನನ ನನಗಿನ್ ಗೊತ್ತಾಯ್ತಿ ಏನ್ ಎಷ್ಟ ದೂರ್. ಏನೇನ ತಂದ ಮತ್ ಮನ್ಯಾಗ ಬ್ಯಾಡತಂದ್ರ ಬಿಡಸ್ತರ. ಮತ್ತ ಹೇಳಿದ್ನ್ಯಾಳ ನಾನು ನಿಗೆಲ್ಲ. ಗಪ ಇವ ಯಾವಲೆ ಇವ ಏನಂತಾರತಲ್ಲ ಬೋಣ ಹಾಕೋತ ಹೋಗಿ.
ಇಲ್ಲೇ ಅಡ್ಯಡ್ಕೋಟ ಇರೋನ್ ಲೆ ಪಾ ಇಲ್ಲ್ರೆ ಬಿಡ್ತ.
ಅಯ್ಯೋ ಇದನ್ ಮಾತ್ತಿದನಂದು ಹೇಳ್ಬೇಡ ನೀನ. ಬಾಯ್ ಬಿಟ್ಟು ಹೇಳಿದ್ರ .
ಖರೇ ನೋಡಲೇ ಒಂದು ಮಾತ್ರ ಅಲ್ಲೆ ಇ ಇಲ್ಲೇ ಹೇಳಿದ್ರ ಇಲ್ಲೇ ಇರ್ತೆವ ಅಲ್ಲೆ ಹೊಕ್ಕೇವ್ ನಿಮ್ಮ ಇಷ್ಟ. ಇಲ್ಲೆ ಹೋಗ್ತೀನಿ ಅಂದ್ರ ಅಷ್ಟ ಅಲ್ಲೆ ಹೋಗ್ ಕುಡೋಡ್ ಅವ್ ಮಾತಂದ್ರೆ.
ಹ್ಮ ಮತ್ತ.
ಖರೆ ಅಣ್ಣ ಖರೆನು ಕೇಳ್ಯಾರ್ ನೀ ಹೋಗ್ತೀನಿ ಅಂದ್ರ ಅಷ್ಟ ಸುಮ್ ಯಾಕ ಅಂದ್ರ.
ಹ್ಮ ಮತ್ತೆ ಅದ ಅಲ್ಲಿ ಅಲ್ಲಿಂದಡ್ಾದ್ರೆ ಬಿಡತಿದ್ರೆ ಅದ ನೀನ್ ಅವ್ರಗ ಏನು ಹೇಳಿಲ್ಲ ಗುಮ್ ಹೂ ಒಣಗದ ಗೋಣ ಅಲ್ಯಾಡ್ಸಿ.
ಹ್ಮ ಬಳಿಕಾ ಬಕ್ರಾ ಆಗಿಬಿಟ್ಟೇನೋ.
ಹ್ಮ್ ಅದೇ ಎಮ ಗೋಣ ಅಲ್ಲಾಡಿಸಿದಂಗ. ಅಲ್ಯಾಡ್ಸಿ ಬಿಟ್ಟಿ ಮತ್ತ ಏನ್ಐತೆ ಹೋಗಿ ಓಗದ ಬಂದ್ರ ಆತ.
ಎನ್ ಮಾಡಕ್ ಬರುಲ್ಲಾ ಬಂದಿವವಿ ಈಗನ್ ಒಡಾಗಲ್ಲ ಗುಡ್ಡಿಯಾಡಿ ಹೋದೇ. ಉದ್ದಾರ್ ಅಗಾಕ್ ನೋಡೋದ ಇನ್ನ ಹಾ. ಓದ್ಬೇಕಪ್ಪಾ ಮುಂದ್ ಹುಡುಗಿ ಮದ್ವಿ ಆಗ್ಬೇಕಾದ್ರೆ.
ಹ್ಮ ಮತ್ತೆ ಮಾಡಬೇಕಲ್ಲ
ಅದಕ್ಕರಿ ಓದಬೇಕಲ್ಲ
ಹ್ಮ ಅಡ ಬಸ್ ಯ ಯತ
ನಮ್ ದೋಸ್ತ್ ತಲ್ ಕೆಟ್ಟ ಮಗ ಅದನ
ಹ ಹ್ಮ್
ಹೊರಟ್ ಹರಕಟ್ಟ ನೀ ಎಲ್ಲಿ ನೋಡಿ ಮ ಹಂಗದ ಮ ಕ್ಯಾತ ಅದ್ರಾಗ ಹಂಗಗೆ ಇರತ್ತದ ನವ
ಹ್ಮ
ಬಾಳ ಡೇಂಜರ್ ಐುಡು ಏ ರನ್ಸ್ಲ್ ಹಾಕ್ ಅಂತ ಮಗ
ಹಮ್ ನೋಡ ಮತ್ ಏನ ಅಂದಿದ್ದೆ
ನಾನು ನಾನು ಮುಟ್ಟ ನೀರಿ ಇಲ್ಲ ಅವಗೆ ಬಾ ಇಲ್ಲಿ
ಹ
್ರ ಮನಿಷ ಮಾಡಿದಾಗ
ಹ
ಅದ
ಹ್ಮ್ ನೀವ ವಿಡಿಯ ಮಾಡ್ರಿ ಇಬರು ಮೇ ಹತ್ಲಿ ಅಷ್ಟ ಹತನ ನೋಡತ ನಾನು ಇಲ್ಲಿ
ಹ್ಮ ಏನ್ ನೋಡತಿ ಬರೀ ನೋಡುದ ಅತ್ ನಿಂದ್
ಹಾ ಮತ್ತ ಯಾರ್ಗಲ್ತಾರ ನೋಡ್ಲ
ಇನ್ನ ಮಾಡ ಒಟ್ಟ ದೋಸ್ರ ದೋಸ್ರ ಜಗಳ ಎಷ್ಟ ಕೊತ ಬಿಡ
ಸುಮ ಮನೆ ನ ಬೇರೆ ಎಣ್ಣನು ಹ್ಮ ಪಾಪ ಮಡ ಚಿದ್ರ ಮಾಡನೆೇ ಆಾಕ್ತನಂದಲ್ಲ ಹೂ ಹೂ ಹ
ಹ ಹ ಹ ಹ ಆಂಧ್ರಾಜ ಸುದ್ದೀಿಕೃತನ ಹುಡುಗ ಇಲ್ಲಿಕ್ಕ ಭಾಳ ಜಗ್ರಾಂತ ಮಾತ್ರ
ಹ್ಮ್ ತ್ತ ಏ ಮಾಡಿಗೆ
ಏನ್ ಎಲ್ಲ ಅಡುಪಿಿನಿ ನಿನ್ನ ರಾತ್
ನೀವನ್ ಒಂದ್ ನಂಬರ್ ಸಾಲ್ದಾ ಅಲ್ದಿ ಮೂರ್ ಮೂರ್ ನಂಬರ್ ಬಗ್ಲಿನ್ನನ್
ಎ ಗ್ಯಾಪ್ ಕೊಂಡ್ರೋ ಮೂಡ್ದರ
ಹ ಹೂ ಹೂ ಏನ್ ಹೇಳ ಯಾರ ಐತೆ ಬ ಬಂದಲ್ಲ
ಹ್ಮ್
ಹೂ ಹಾ ಹಾ ಹ
ರಾಕ್ಲ ನಿನು ಜಿಪ್ತೆ
ಹ ಅದ್ರ ಬಾಡ ಹ್ಮ್
ಓ ಕೊಡತಿನ ತಡಿಯೋ ನಿನ ಮತ್ ಅವ್ರನ ಏನ್ ಹಡಸಿರಿ ಟ್ರಿಪ್ ಎಲ್ಲಿ ಹೋಗಿ ಬಂದ್ರಿ
ಬ್ಯಾಸರತ
ಯಾಕ್ ಬ್ಯಾಸ್ರತ್
ಸ ಡರು ಯಾರಲ್ಲಬ್ಯಾ ನಾವಿಬ್ಬರ ಇಬ್ಬ್ರ ಅಡ್ಡ್ಯಾಡು
ಹ್ಮ್
ಹ್ಮ್ ಮ ಬರ್ತಿಲ್ಲಾ ಆ ಕಡೆ ಎಲೆ ಅಡ್ಯಾಡ್ ನೋ ಹಾತಿದ್ರ ಕೇರಳ ಕಾಡೆ ಕಾಡೆ ಎಲ್ಲ ಹೋಗೋಣಂದಿದ್ರ ಬರ್ತಿಲ್ಲ ಹಾ
ಹ್ಮ್
ಕೇರಳ ಕಡೆ ಅ ಕಾಡೆ ಅಡ್ಡ ಹೋಗ ನತ್ತ ಅನಾಕತಾರ
ಏನತ್ತ
ಕೇರಳ ಕೇರಳ ಕಡೆ ಆಕಡೆ ಟೂರಗ ಹೋಗಣತ್ರ ನತಾರ
ಯಾರಾವಾ
ವರ್ಣ ಆನ್ ಹೇಟ್ಮತ್ರ ಬರತಿಲ್ಲಂತ
ಇಲ್ಲಪ್ಪ ಹೋಗಿ ಬರಿ
ಹಾ ಮತ್ ಏಕ್ಕ ಎದಕ್ಕ ನಿಮ್ಗೆನ್ ಕಮ್ಮಐತ್ಲೇ
ನಮ್ಮ ಹುಡುಗಿ ಬ್ಯಾಡ ಅನ್ನಾಕತಾಳ
ಯಾರಕ್ಕಿ ಅಕ್ಕಿ ಹೆಸರು ಹೇಳ ಮಾತಾಡ್ತಾ ನಾ
ಹೆಸರು ಹೇಳಂಗಿಲ್ಲ ನಿನ್ನ ತಿಳ್ಕೊಮ್ಬಿಡು ಅಟ್ಟ
ಏಯ್ ಇನ್ನೊ ಒ ಚಪ್ಪಲ್ ಬಿಡಿಸಿ ನನ್ ಊರಾಗ
ಮತ್ತು ಯಾರ ಹೇಳಾ
ಒಬ್ಬ ಕೆದಾಳ
ಯಾರು ಹೇಳಾ
ನೀನ ತಿಳ್ಕೋ ಹೆಂಗರೆ
ಹ್ಯಾಂಗ್ ತಿಳ್ಕೊಳಕ್ಕೆ ಅಕ್ಕಿ ಹೆಸರಿಲ್ಲೇನ ಹೆಸರಿಲ್ಲರ್ಧಾಳ್ ಅದಾಳ ಏನ್ ಆಕೇನ ಯ ಮನೆ ಹೆಸರು ಇಟಿಲ್ಲೆನ್
ಕಲ್ಲ ಕಲ್ಲ
ಹೆಸರ್ಲಾರದ ತನಿ ಕರೀತಿಎನ ಆಕೆನ್
ಹ್ಮ್
ಏನ್ ಚಿನ್ನು ಅಂತ ಕರೀತಿ ಆಕಿಗೆ ಹ ಮೆಶೇಜ್ ಸವಕಾಸ ಮಾಡ ಆಕಿ ಈ ಕೂಡ ನಿಮ್ ಚಿನ್ನೂ ಕೂಡ ಸಾವ್ಕಾಸ್ ಮೆಸೇಜ್ ಮಾಡಪ್ಪ ಅನ್ನಿ ಹ್ಮ್
ಮತ್ತು ಅರುಣ
ಮತ್ತೆ ಏನದಾ ನಿಮ ಚಿನ್ನು
ಯಾ ಚಿನ್ನು
ನಿಮ್ಮ ಹುಡುಗಿ
ಯಾವ ಹುಡಗಿಲ್ಲೊ
ಹ್ಮ್ ಹುಡುಗಿ ಎಲ್ಲಾರ್ರ ಈಗ ಇಂದೆಲ್ಲ ಮ ನಿಮ್ಮ ಹುಡುಗಿ ಏನ್ ಬಿಡುವತಂದೆಲ್ಲ ಟೂರಿಗೆ ಈಗಾರ ಅಂದಲ್ಲ ಮತ್ತ
ಎನತ್ತ್
ನಮಡಿ ಬಿಡ ಅಲ್ ಟೂರ್ಗತ್ತ
ಹಾಂ ಬಿಡಾಲ ಮತ್ತ
ನಾವ ಅದ್ನ ನೀ ಆಕಿ ಚಿನ್ನುಲಾ
ಯಾ ಚಿನ್ನು
ನಿಮ್ಮ ಹುಡುಗಿ
ಯಾರು ಹೇಳು
ಚಿನ್ನು ನಾನೇ ತಿಳುಕೊ ಅದನ್ನ
ಯಾ ಚಿನ್ನುಲೇ
ಮತ್ತ ತಿಳ್ಕೊಂದ ಅಲ್ಲ ಅದಕ್ ನಾ ತಿಳ್ಕೊನ ಈಗ
ಹ್ಮ್
ದಕ್ಷಣ
ಮತ್ತಷ
ನಲ್ಲ ಕಾಲಿ ಪ ಹ ಮ ವಳ ನಾ ಅ ತರಿ
ಈ ಕಯ ಸತಂತ ಪಸತಿ